ಇದೇನಕ್ಕ ಅನ್ನು ನಜಾರ ಹಲೋ
ಹಲೋ.
ಕೇಳುಸ್ತಿಲ್ವೇನೆ ಹೂ ಹೇಳು. ಪಲ್ಲೆ ಏನರ ಬೇಕಾರೆ ತಗೋ ಹೋಗು ಹಲೋ.
ಪಲ್ಯ ಯಾವ್ ಪಲ್ಯ.
ಕುಂಬಳಕಾಯಿ ಪಲ್ಯ. ಹಲೋ.
ಕೇಳಸತ್ತಿಲ್ವ.
ಕೇಳಸ್ತದೆ ಹೇಳು.
ಕುಂಬಳಕಾಯಿ ಪಲ್ಯ ತಿಂದರಾ ಅಂದಿ.
ಅಯ್ಯಪ್ಪಾ ನಿಂದು.
ಕುಂಬಳಕಾಯಿ ಪಲ್ಯ ತಿಂದರಾ.
ತಿಂದರು ತಿಂದರು ತಿಂದರು.
ಹಲೋ?
ಎಲ್ಲರೂ ಬೈಕ ಗೀಕ ತಿಂತಾರ ಬಯಕಂತ ತಿಂತಾರ ಇನ್ ಏನ್ ಮಾಡ್ತರುಕ.
ಬೈಕಂದರ್ ತಿಂತಾರಾ ನೀವೇನ.
ಹೂ. ನಾನು ಅದ್ನೇ ತಿಂತೀನಿ ಇನ್ ಏನ್ ಮಾಡ್ಲಿ ನೋವ ಪಾವ ಮಂಡಿ ನೋವ ಏನೋ ಅದಕ್ಕ.
ಜಾಸ್ತಿ ಆಗಲ್ವ ತಿಂದ್ರೆ. ಜಾಸ್ತಿ ಆಗಲ್ವ ತಿಂದ್ರೆ.
ಎಲ್ಲಾ ನೋಯ್ತವ ನಡಾ ಮಂಡಿ ಹಿಂಡಿ ಎಲ್ಲುವು ಏನ್ ಮಾಡವ.
ಮರತ್ತ ಬಿಟ್ಟಿರ ಏನ್?
ಏನು ಮಾಡಕ್ಕ ಆಗಲ್ಲ ಕಷ್ಟ ಏನ್? ಹಾ ಏನ್.
ಕೇಳಸ್ತಿಲ್ಲವಾ.
ಸಾಂಬಾರ್ ಕೇಳಿಸ್ತಾ ಹೇಳು ಸರಕನ ಹೇಳು ಸಾಂಬಾರ ಹೋಗಲ್ಲ ಒ
ಅದಕ್ಕೆ ಸಾಬ ಹಚ್ಚಕೊಂಡೀಲಾ. ಹಲೋ? ಹಲೋ.